ಹಲೋ ಹಲೋ ಹಾ ಕೇಳ್ ಹೇಳೇಳ್ ಚ ಹೇಳ ಏನ್ ಮಾಡ್ತಿದ್ದೀರಾ
ಕೂತ್ಕೊಂಡಿದ್ದೀನಿ ನೀವೇನ್ ಮಾಡ್ತಾ ಇದ್ದೀರಾ
ಮಾನು ಕತ ದಿನ ಬಸ್ಷಕ
ಊಟ ಮಾಡುದ್ರಾ
ಊಟಾನೇ ಇಲ್ಲ ಊಟನೇ ಇಲ್ಲ ನಿಮ್ದ್ ಆಯ್ತಾ ಉಟಾ
ಹಾ ಆಯ್ತು ರು
ಎಂತಿಂದ
ನಾವು ಇವತ್ತು ಉಚಿತ್ರನ್ನ ಮಾಡಿದ್ವಿ
ಹೌದಾ ನಿಮ್ದಿನ ಎಷ್ಟು ಕಾಲ್ ಬಾಕಿ ಇದೆ
ಇನ್ನು ಎರಡು
ಬೇರೆಡ ಅ ಆಯ್ತು
ಮತ್ತೆ ಊರೆಲ್ಲ ಊರರೆಲ್ಲಾ ಹಂಗ ವಾತಾವರಣ ಇವತ್ತು ಹೋಗ್ತಾ ಇದ್ದೀರಲ್ಲ
ಹಾ ಇನ್ನುೂ ಹೋಗಿಲ್ಲ ಬಸ್ ಸ್ಟಾಪ್ ಅಲ್ಲಿ ಇನ್ನೊಂದು ಟೆನ್ ಮಿನಿಟ್ಸ್ ಹೋಗ್ಬೋದು ಇಪ್ಪ ಬರ್ತಾರೆ ಸ್ಲ ಕರ್ಕೊಂಡ ಹೋಗ
ಹಾ
ಮೇ ನೀನ್ರರೇನ್ ಮಾಡ್ತಿದಯಾ
ನಾವು ಕೂತ್ಕೊಂಡಿದ್ದೀವಿ
ಏತಾ ಆಯ್ತಾ
ಹಾ ಆಯ್ತು
ನಾಳೆ ಕಾಲೇಜ ಇಲ್ಲ
ಹಾ ಇದೇ ನಾಳೆ
ನಾಳೆ ಹೋಗ್ಬೇಕಾದ್ರೆ
ಹಾ ನೋಡೆ ಎಕ್ಸಾಮ್ದೆ ಅಲ್ವಾ ಹೋಗ್ಬೇಕು
ಹ್ಮ ಹ್ಮ
ಯಾವ್ದಾನ ಒಂದು ಕತ್ತೆ ಗೊತ್ತಿದ್ರೆ ಪ ಹೇಳಿ
ಕೆ ಮತ್ತೆ ಇವಾಗ ಹೇಳಕ್ಕ ಆಗಲ್ಲ ಬಸ್ ಸ್ಟಾಪ್ ಅಲ್ಲಿ ಕೂತಿದಿ ಮತ್ತ ಹೇಳ್ತೀನಿ ನೋಡಿ ಕೇಳಿಸಕೋಳಿ ಆಯ್ತು
ಹಾ ಹಾ
ಹ್ಮ ಮತ್ತೆ
ಹಾ
ಯಾವ ಕತೆ ಹೇಳಿ ನಿಮ್ಗೆ
ನಮ್ಗೆ ಯಾವ್ದನ ಹೇಳಿ
ಹಾ ಯಾವ್ದೇ ಕತೆಹೋ ಅಶ್ ನೆನಪಿಲ್ಲ ನಿಮಿಗೊಂದು ಒಗ್ಗಟ್ಟು ಕೇಳ್ತೀನಿ ಹೇಳ್ತೀರಾ
ಹಾ ಹೇಳಿ
ಹೇಳ
ಹ
ಹಾ ಇವಾಗ ಕೇಳ್ತಿದ ಏನ್ ಏನಂದ್ರೆ ಆ ಆನ್ಸರ್ ಹೇಳ್ಬೇಕು ಮತ್ತೆ ಂ ಯೋಚನೆ ಹ ಯೋಚನೆ ಮಾಡಿ ಆನ್ಸರ್ ಮಾಡಿ
ಹಾ ಹಾ
ಸರಿನಾ ಅಯ್ಯೋ ನೀವು ಮುಂದೆ ಇದ್ದಿದ್ರೆ ಹೋಗ್ಬಿಟ್ಟು ಕೇಳ್ಬೋದಿತ್ತು ಪರವಾಗಿಲ್ಲ ಬೇರೆದ್ ಕೇ ಹಾ ಪಂಜಾವಲಿ ಹಲೋ
ಹಾ ಹೇಳಿ
ಪಂಜಾಬ್ ಅಲ್ಲಿ ಐ ಪಿ ಎಲ್ ಮ್ಯಾಚ್ ನಡೀತಿರುತ್ತೆ
ಹಾ ಹಾ
ಅಲ್ಲಿ ಬಟ್ ಅಲ್ಲಿ ಫಿಶಸ್ ಇರುತ್ತಲ್ಲ
ಹಾ
ಅದೆ ಎಲ್ಲ ಸತ್ತೋಗಿರುತ್ತೆ ಸತ್ತೋಗ್ಬಿಡುತ್ತೆ ಯಾಕೆ
ಏನೋ ಖುಷಾ
ಅಲ್ಲಿರೋ ಫಿಶ್ ಎಲ್ಲ ಸತ್ತೋಗ್ಬಿಡುತ್ತೆ ಪಂಜಾಬ್ ಅಲ್ಲಿ ಐ ಪಿ ಎಲ್ ಮ್ಯಾಚ್ ನಡೀತಿರುತ್ತೆ
ಹಾ
ಆದ್ರೆ ಅಲ್ಲಿರೋ ಫಿಶಸ್ ಎಲ್ಲ ಸತ್ತೋಗ್ಬಿಡುತ್ತೆ ಯಾಕೆ
ನೀರ್ಲ್ಲಾಂದ್ರೆ ಸತ್ಾಗ್ತವೆ
ನೀರ್ ಇರುತ್ತೆ ಆ ತರ ಏನಿಲ್ಲ ಲಾಜಿಕ್ ಆಗ ಆನ್ಸರ್ ಮಾಡಿ
ನನಗ್ ಗೊತ್ತಿಲ್ಲ ನೀವೇ ಹೇಳಿ
ಸ ನಿಮನ್ಗೆ ಏನದುೂ ಶುಭಮನ್ ಗಿಲ್ ಗೊತ್ತಾ ಶುಭ್ಮನ್ ಗಿಲ್ ಗೊತ್ತಾ
ಇಲ್ಲ
ಹ್ಮ್ ನೀವು ಐಪಿಎಲ್ ನೋಡಲ್ವಾ
ಐ ಪಿ ಎಲ್ ಅಂದ್ರೆ ಆರ್ ಸಿ ಬಿ ಆಡ್ಬೇಕಾದ್ರೆ ನೋಡ್ತೀವಿ
ವೇರೆ ಪ್ಲೇಯರ್ಸ್ ಯಾರು ಬಟ್ಟರುಂಗ
ಬೇರೆ ಪ್ಲೇಸ್ ಹೆಸರುೂನಾ ನೀಮ್ಮ ಹಾ ಶುಭನ್ ಗಿಲ್ ಗೊತ್ತು
ಹ್ಮ್ ಅವನಿರಲ್ಲ ಅದಕ್ಕೆ ಫಿಶಸ್ಗೆ ಉಸಿರಾಡಕ್ಕೆ ಗಿಲ್ಬೇಕು ಅದಕ್ಕೆ ಗಿಲ್ಲಿರಲ್ಲ ಅದಕ್ಕೆ ಸತ್ತ ಹೋಗ್ತವೆ
ಆತರ ಹೇಳ್ತಾ ಇದ್ದೀರಾ ನೀವು
ನಾನು ಅದೇ ತರನೇ ತಿಂಕ್ ಮಾಡಿ ಅಂತ ಹೇಳ್ದ ತಾನೆ ನಿಮ್ಗೆ ನೀವ್ ಅದೇ ತರ ತಿಂಗ್ಸ್ ಮಾಡ್ಬೇಕು
ಮತ್ತೆ ಸಿಹಿ ಪದಾರ್ಥದಲ್ಲಿ ಏನೇನ್ ಇಷ್ಟ ನಿಮ್ಗೆ
ಏನಂದ್ರೆ ಇಷ್ಟ ಏನಪ್ಪಾ ಕಾಯೊಳ್ಗೆ ಜಾಮೂನ್
ಹಾ
ಷ್ಟಷ್ಟ
ನನ್ಗೆ ಏನ ಇಷ್ಟ ಅಂದ್ರೆ ಕೇಸರಿಬಾದ ಇಷ್ಟ ಗುಲಬ ಜಾಮುನ್ ಇಷ್ಟತ
ಕೇಸರಿ ಬಾತನ್ನು ಮಾಡೋದು
ಕೇಸರಿ ಬಾತ್ ಯಾವತರ ಅಂದ್ರೆ ರವೆ ತಗೋಬೇಕು
ಏ ಅದೇನ ಮಾವಿನಕಾಯ್ ಕೇಸರಿ ಬಾತ್ ಮಾಡ್ತಾರೆ ಅಂತಾರಲ್ವಾ ಅದೇಂಗ್ ಮಾಡ
ಮಾವಿನ ಕೈ ಕೇಸರಿ ಭತ್ ಅಲ್ಲ ಪೈನಾಪಲ್ ಕೇಸರಿ ಪತ್
ಇಲ್ಲ ಮಾವನ್ ಕಯಲ್ಲೂ ಮಾಡ್ತಾರೆ ಹಣ್ಣಾಕಗಿ ರೋ ಮಾವಿನ ಪೈನ್ ಹ ಸರಿ ಪೈನಾಪಿಲ್ ಎಲ್ಲ
ಪೈನಾಪಲ್ ಪೌಡರ್ ಸಿಗುತ್ತೆ ಅದು. ಫೈನ್ ಆಪಲ್ ಪೌಡರ್ ಸಿಗುತ್ತದು.
ಹಾ ನಿಂಗ ಗೊತ್ತಾ ಪೈನಾಪಲ್ ಹೆಂಗಂತ. ಪೈನಾ ಆಪಲ್ ಅಲ್ಲಿ ಹೆಂಗ್ ಮಾಡದು
ಹಾ ಕೇಸರಿ ಭಾತ್ ಮಾಡೋ ತರಾನೇ ಮಾಡ್ತಾರೆ. ಬಟ್ ಅದಕ್ಕೆ ಕಲರ್ ಹಾಕಲ್ಲ ಕೇಸರಿ ಭಾತ್ ಕಲರ್ ಹಾಕ್ಬಿಡ್ತಾರೆ. ಇದು ಪೈನಾ ಆಪಲ್ ಕಲರ್. ಹಾ ಹಂಗೆ ಅದಕ್ಕೇನ್ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಜಾಸ್ತಿ ಹಾಕ್ಬೇಕು.
ಹ
ತುಪ್ಪ ತುಪ್ಪದಲ್ಲಿ ಅದು ಇದು ದ್ರಾಕ್ಷಿ ಗೋಡಂಬಿ. ಚಕ್ಕೆ.
ಹ್ಮ್
ಲವಂಗ ಅವಂದ ಸ್ವಲ್ಪ. ಬರೀ ಬೆಣ್ಣೆಲ ಉ ತುಪ್ಪದಲ್ಲಿ ಉರ್ಕೋಬೇಕು.
ಓಕೆ
ಹ ಅದಾದ್ಮೇಲೆ ಇದು ರವೆೇನೂ ಬರೀ ತುಪ್ಪದಲ್ಲೇ ಉಡ್ಕೋಬೇಕು.
ಹಾ ಹಾ ಹಾ ಆಮೇಲೆ.
ಆಮೇಲೆ ಅದು ಆ. ಹಾಕಿ ಸಕ್ಕರೆ ಹಾಕಿ ಚೆನ್ನಾಗ ಕುದಿಸ್ಬೇಕು. ಕುದ್ದಸ ಆದ್ಮೇಲೆ ಇದು ಕಲರ್ ಇರುತ. ತಲಾ ಇದು ಪೈನಾ ಆಪಲ್ ಕಲರ್.
ಹ್ಮ್.
ಹಾ ಅದು ಅದ್ರಲ್ಲಿ ಹಾಕ್ತಾರೆ ಹಾಲಲ್ಲಿ.
ಹ್ಮ್.
ಆಮೇಲೆ ಇದು ದ್ರಾಕ್ಷಿ ಗೋಡಂಬಿ ಅವೆಲ್ಲಾ ಚಕ್ಕೆ ಲವಂಗ ಎಲ್ಲ. ಮಾಡ್ಕೊಂಡಿರ್ತಾರಲ್ಲ ಏ ತುಪ್ಪದಲ್ಲಿ ಅದು ಅದ್ರಲ್ಲಿ ಹಾಕಿ. ಕ ಏಲಕ್ಕಿ ಕುಟ್ಟಾಕ್ತಾರೆ.
ಚಾಕ್ಕೆ ಲವಂಗನ ಹಾಕ್ತಾರಾ.
ಆಮೇಲೆ ಅದು. ರವೆ ಅಕ್ಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೇಲೆ ಹಾಲು ಬಿಡ್ತರ ಈಗ ಹಾಲ. ತುಪ್ಪ.
ಹ್ಮ್ ಹ್ಮ್ ಹ್ಮ್
ಹಾ ನಮಗ್ ಎಷ್ಟು ಸಿಗಬೇಕು ಅಷ್ಟ್ ನೋಡ್ಕೊಂಡು ಸಪ್ಪೆ ಇದ್ರೆ ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕಿ ಪ್ಲೇಟ್ ಮುಚ್ಬಿಡ್ಬೇಕು ಅಷ್ಟೆ. ಒಪ್ಪಿಟ್ಟ ರವೆ ಚೆನ್ನಾಗಿ ಬೆಂದಿರ್ಬೇಕಂದ್ರ.
ಹೌದಾ. ಮತ್ತೆ
ಈಗೇನೇನ್ ಬರ್ತೆೇ ಮಾಡಕ್ಕೆ.
ಸ್ವೀಟರ್ ನಿಜ ಹೇಳಲಿಲ್ಲ ಅಲ್ವಾ ಮಾಡಕೆ. ಹ್ಮ್. ಸಾರ. ಕಾರಾ ಲೈ ಮಾಡ.
ಕಾರದಲ್ಲಿ ನನಗೆ.
ಹ್ಮ.
ತುಂಬಾ ಇಷ್ಟ ಅಂದ್ರೆ ಟೊಮೆಟೊ ಭಾತಾ ಬಿಸಿ ಬೇಳೆ ಬಾತ.
ಹ್ಮ ಹ್ಮ್ ಹ್ಮ್ ಹ್ಮ್.
ಹಾ ಟೊಮೆಟೊ ಬಾತ್ ಬರುತ್ತಾ ನಿಮಗೆ ಮಾಡಕೆ.
ಇಲ್ಲ ಅಂದ್ರೆ ಬರುತ್ತೆ ಬಟ್. ಅಷ್ಟು ಕನ್ಫರ್ಮ್ ಬರಲ್ಲ.
ಎಷ್ಟು ಬರುತ್ತಷ್ಟೇ ಹೇಳಿ ಸಾಕು.
ಹಾ ಏನಾದ ಟೊಮೆಟೊ ಹಾಕ್ಕೋಬೇಕು ಇತ್ತು. ಅದು ರುಬ್ಬೋದೆಲ್ಲ ಬರಲ್ಲ ನನಗೆ ಬರೀ ಪೌಡರ್ ಹಾಕ ಮಾಡೋದ.
ಹಾ ನಾವು ಆ ತರನೇ ಮಾಡೋದು ಪೌಡರ್ ಹಾಕಿ.
ಮಾಡ್ತಾರಲ್ವಾ ಒಂದೊಂದು ಚೆನ್ನಾಗಿರುತ್ತೆ.
ಗೊತ್ತಿಲ್ಲ ಬರ್ತಿ ಮಾಡೋದು. ಇದು ಬಿಸಿ ಬೆಳೆ ಬಾತ್ ಮಾಡೋದು.
ಕೆಟ ಭಾತ್ತು ರುಬ್ಬಿ ಮಾಡದಿಂದ ಸಂಜೆ ಮಾಡೋದಿಂದ್ರ ಒಂದು. ಇದು ಸ್ವಲ್ಪ ತುಪ್ಪ ಮತ್ತೆ ಏನದು ಎಣ್ಣೆ. ಏನಿಲ್ಲ ಲವಂಗ ಮತ್ತೆ ಗೋಡಂಬಿ ಎಲ್ಲ ಹಾಕಿ.. ಅದು ಎಲೆ ಎಲ್ಲ ಬರ್ತ್ತಲ್ಲ ಅದು ಹಾಕ್ಬೋದು. ಇದು ಆದ್ಮೇಲೆ ಆನಿಯನ್ ಕಟ್ ಮಾಡಿ ಹಾಕೋಬೇಕು. ಅದು ಆದ್ಮೇಲೆ ಸ್ವಲ್ಪ ಟೊಮೆಟೊ. ಹಾಕಿ ಚೆನ್ನಾಗಿ ಫ್ರೈ ಮಾಡಕೊಬೇಕು. ಆಮೇಲೆ ಕ್ಯಾಪ್ಸಿಕಂ ಇದರನೂ ಹಾಕೋಬೋದು ಅದಾದ್ಮೇಲೆ. ಇ ಕಡ್ಲೆ ಬೆಳೆ ಇದು ಬಟಾಣ ಬಟಾಣ ಹಾಕಬೇಕ ಅದಾದ್ಮೇಲೆ. ಮಸಾಲಾ ಪೌಡರ್ಸ್ ಎಲ್ಲ ಇರ್ತಾರ ಅದೆಲ್ಲ ಹಾಕೋಬೇಕು. ಅದಾದ್ಮೇಲೆ ರೈಸ್ ಹಾಕಿ
ಹಾ ಹಾ.
ಹ್ಮ್. ಮತ್ತೆ.
ಹೇಳಬೇಕು ನೀವೆ. ಮತ್ತೆ ಏನ ಇವಾಗ ಇವಾಗ ಪ್ರವಾಸ ಮುಂಚೆ ಎಲಗೆ ಹೋಗಿದ್ರು ಇವಾಗ.
ಮಧ್ಯಾಹ್ನ ಏನ್ ಮಾಡಿದ್ರಿ ಅಡು ಊಟ.
ಯಾರು.
ನೀವು.
ಯಾವಾಗ.
ಮಧ್ಯಾಹ್ನ ಮಧ್ಯಾಹ್ನ.
ಮಧ್ಯಾಹ್ನಾನ ಹ್ಮ್ಮ ಇನ್ನು ಇದು ಪುಳೆಗರಿ ನೆ.
ಹ್ಮ್ ಹ್ಮ್ ಬೆಳಗ್ಗೆ.
ಬೆಳಗ್ಗೆನು ಅದೇ.
ಏನಿಲ್ಲಪ್ಪಾ ನೀವೇ ಹೇಳ್ಬೇಕು ನಮದು ಏನೈತೆ.
ಹ್ಮ್ಮ್.
ಮತ್ತೆ ನೀವು ಎಲ್ಲಾದ್ರೂ ಹೋಗಿ ಬಂದಿದ್ರ.
ಹ್ಮ್ಮ.
ನೀವೆಲ್ಲೂ ಊರಿಗೆ ಹೋಗಿಲ್ಲ.
ಹಾ ನಾವು ಇಲ್ಲೂ ಇಲ್ಲ ಸದ್ಯಕೆ ಎಲ್ಲಿಗೂ ಹೋಗಿಲ್ಲ.
ಹ್ಮ್.
ಸದ್ಯಕೆ ಏಲ್ಗು ಹೋಗಿಲ್ಲ ಹೋಗಬೇಕು ಅಂತ ಇದ್ದೀವಿ.
ಸರಿ
ಸರಿ ಧನ್ಯವಾದ ಮತ್ತೊಮ್ಮೆ ಕಾಲ್ ಮಾಡ್ತೇವೆ.